ಹಲೋ ಹಲೋ
ಏನ್ಲ
ಯಾರ ರೀ
ಯಾರಲ್ಲಾ ನೀನ್ ಯಾರು ಫೋನ್ ಮಾಡಿದಯಲ್ಲ
ನೀವ ಯಾರ ಪೋನ್ ತಿದಾರ
ಫೋನ್ ಮಾಡಿದಕ್ ನಾನನ್ ಫೋನ್ ಐತೀನಿ ಗುರು
ಹೌದಾಗ್ರೀ ಯಾವರು
ಹ ಗುರು
ಯಾವ ಅವರು ನಿಮ್ದು
ನಮ್ದು ನೋಡ್ರು ಇಲ್ಲಿ ಸುರಪೂರು
ಅಧಿಯರೆ
ಸರಪ ಸುರಪುರ್ ಶೋರಾಪುರ್
ಸೊರಪುರ ಸೊಲ್ಲಾಪುರ ಸೊರಪುರ
ಅವರು
ಸರ್ ಪುರದೇ ಕಡೆ ಬರುತ್ ಸರ್ಪುರ
ಏನ್ ಗುರ ನೀ ಹಿಂಗ್ ಮಾತಾಡ್ತಯಾ ತಾಲೂಕ್ ಗುರದ ದೊಡ್ಡ್ದ
ಹಾ ಹಾ
ಹ್ಮ್
ಇಬ್ಬರ್ ಜಲ್ಲ ಅದಿರಿ
ಸಕ ಇನ್ನುನ್ನೆ ಗ್ರಾಮ ಪಂಚಾಯತ್ಗ್ ತಪ್ಪಲ್ ತಾಲೂಕ್ ಸಲ್ಪುರ್ ಜಿಲ್ಲೆಯಾದ್ಗಿರಿ ಸಾಕಿ ನುನಹಳ್ಳಿ ಗ್ರಾಮ ಪಂಚಾಯತಿ ಆಗ್ತಾಪರ್
ಅ ಹೌದು
ಪಿನ್ ಕೋಡ್ ಐವತ್ತ ಎಂಟು ಐವತ್ತೆರಡು ಹದನ ರೀ ಪನ್ಕೋಡ್ ಹಾ
ಹಾ
ಐವತ್ತೆಂಟು ಐವತ್ತರಡು
ಹೌದಾನ ಹಂಗ್ ಬರ್ತಾನ ಆ ಯಕಡೆ ಬರುತ್ತೆ
ಯಂಗ ಹೆಂಗ ಮಾತಾಡ್ತಾವ ಗೌಡು
ಮಚ್ಚ ಮಾರ್ಯ ಅದಲ್ಲ ಅದೇ್ ನಿಮ್ಮ್ೂರು
ಹಾ ಹಾ ಹಾ ಅದೇ ಅದೇ ಕರ್ಮಂಚಿನೇನುೋ ನಮ್ದು
ಹಾ ಕರ್ಮಾಂಚಾರ
ಹಾ ಕರ್ಮಂಚಿ ಈ ಜಬ ಕಡದ
ಜಾ ಅನುಮಂತ ತರ ಬಿಡಾಗ
ನೀವ ಹೊಲ್ದಾಗತಿ ಅದ
ಹ್ಮ್
ಯಾರ್ಯಾರ ಅಂದನೆ ಏ ಮಾಡೇಡಪ್ಪ ಚಳದಾಗ
ತಮ್ಮ ಕೊನ್ಂತ ಹಂಡ
ಸುಮ್ ಕುಂತತ್ರಿ ಅಲ್ಲಿ ಹೋಗಿ ಕೂಡಬೇಕೇಕಲ್ಲ ಸು್ನೆ ನಣುಂತತ್ರಿ ಕೂಡ ಈಗೆ
ಈ ಕಡೆ ಬಂದೆ ಸದ್ದಳ್ಳೆ ಆಕಡೆ ಹೋಗ್ಬೇಕು
ಮತ್ತ ಸಾಲ ಎಲ್ಲಂದನ
ಹ್ಮ್ ಆ ಕಡೆ ಆದ್ರ ಮತ್ತ್ ನಾನ ಒಂದ ನಿನ್ ಒಂದ ಅಂತಾರ
ಹ್ಮ್
ಹ್ಮ್ ಹ್ಮ್
ಎಷ್ಟು ಎಪ್ಪತ್ತ ಎಂಬತ್ತ
ಎಪ್ಪತ್
ಹ್ಮ್ ಹ್ಮ್ ಹ್ಮ್ ಹ್ಮ್
ಮೂವತ್ಕಮನೂರು
ಗೊತ್ತತವ್ರೀ ನಾನು ಹದ ತೇನ್ಬೇತ್ತ ನಾ ನೀಗ ನ್ ಓದ್ತಾ ಇದ್ರಾ
ಬಿ ಎ ದತ್ತಿದೀರ ನಾವ ನಾವವು ಎಂಬಿ ಬಿ ಎಸ್ ಮೊದ
ಓಹೋ ಹೋ ಎ ಬಿ ಬಿ ಎಸ್ ಅಂದ್ರೆ ಎ ಬಿ ಬಿ ಎಸ್ ನಾ್ ಫಾರಮ್ ಗೊತ್ತಾ ನಿಮ್ಗೆ
ಅದಲ್ಲಾ ಅಕ್ಬಾರಮ್ಮ ನಮ್ ತಲೆ ಜಾರಿಿಲ್ಲ ಅಾಕ್ಬಾರಾಮ ಹೇಳಿಲ್ಲ ಅದ್ರಿಂದ
ಹ ಹಿಂಗ ಹ್ಮ
ಹ್ಮ್
ನಾನ್ಕೊಂಡ್ಬಿದ್ರೆ ಚೆನ್ನಾಗಿತ್ತು ಗುರ
ರಾಪರ ಮ್ಯಾರಗಿಗೆ ಹೇಳ್ಬೇಡ ಅಂತ ಹೇಳ ಸರ್ ನಮ್ಮ್ ಕಾಲೇಜ ಅಲ್ಲಿ ಹಂಗೆ ಅದು ಯಾರಿಗ ಹೇಳಬೇಡ ಅಂತ ಹೇಳೆ
ಹ ಹಾಗೆ ಅಂದ್ರೆ ಇದು ತುಂಬಾ ಮೋಸ ಬರುವ
ಮಸ ಹಂಗೆ ಯಾರಿಗೆ ಹೇಳ್ಬೇಡ ಅಂತ ಹೇಳಾರೆ ಹೇಳಿದ್ರೆ ಮತ್ತೆ ಹ್ಮ ಬೇರೆ ಬೇರೆ ಆಗತ್ತಂತೆ
ಏನಾಗುತ್ತಂತೆ
ಹೇಳ್ಬೇಡ ಅಂತ ಹೇಳದಾರ ನಂಗ್ ಕಾಲೇಜ್ ಅಲ್ಲಿ
ಹೌದಾ ನಮ್ ಕಾಲೇಜಲ್ಲಿ ಬಿ ಎ ಮಾಡ್ ಇಲ್ಲ ನ ಅವ್ರು ಹೇಳ್ಬಿಟ್ಟಾರೆ ನಮ್ಗೆ ಬಿ ಎದ ಲಾಂಗ್ ಫಾರ್ಮ್
ಏನಂತ
ಬ್ಯಾಚುಲರ್ ಆಫ್ ಆರ್ಟ್ಸ್
ಹೌದಾನ
ಅವ್ರ ಸರಿ ಅಲ್ಲ ನಮ್ ಕಾಲೇಜ್ಲ್ಲ ಸನ ಗೌತ್ ನೋಡಿ ಇವನು ಬ್ಯಾಚುಲರ್ ಅನಾ ಇನ್ನುನು ಸಿಂಗಲ್ ಅನಾ ಅಂತ ಹಾ
ಮೂರಕ್ಕ ಮನೆ ಜ ಬಿಟ ಮೂ
ನಿಮ್ ನಡತದಪ್ಪಾ ಈ ಎಂ ಬಿ ಬಿ ಎಸ್ ಅಪ್ಪ ಆದ್ರೆ ನಾ
ಎಮ ಬಿಬ್ಯಾಸ ಅಂದ್ರೆ ಸಿಂಗಲ್
ಯ ಸಿಂಗಲ್ ಅಂತ ಎಲ್ಲಿ ಮನ್ಷ್ಯನ್ ಮಾಡಿಲಲ್ಲ ಬ್ಯಾಚುಲರ್ ಅಂತಿದ್ ಬಿ ಎಂಷ ಎ ಮಾಡೈತಲ್ಲಪ್ಪಾ ಹಾ
ಹ್ಮ ಹಾ ಹಾ
ಫ್ಯಾಮಿಲಿ ಅಂತ ಸಿಕ್ಕತಾರೆ ಯಾರಾದ್ರನು ಹೌದ ಅಲ್ಲ
ಹ ನೀವ ಫ್ಯಾಮಿಲಿ ಅಂತ ಹೇಳ್ತೀರ ನಾವವು ಬಳ ಚಲರ ಅಂತ ಹೇಳ್ತಿವಿ
ಗೆ ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತ ಕೊಟ್ಟಿರೋದು
ಫ್ಯಾಮಿಲಿ ಅಂತ
ನಾವ್ ಯಕೇಳ್ಬೇಕು ಫ್ಯಾಮಿಲಿ ಅಂತ ಸುಳ್ಳು ಹೇಳಕ್ ನಮ್ಗ್ ಇಷ್ಟ ಪಡಲ್ಲ
ನೀಲ್ಲ ಯಡ್ರ ಮಕ್ಳು ಅರಾಮದಾರ ಅಂದಾರ
ಯಾರ ಯಾರ್ ಗುರು ಎಂದಿರೋದು ನಾನ ಎಲ್ಲೆಂದೆ
ಯಾರು ನೀವ ಎಲ್ಲ ಹೇಳಿದ್ದೆ
ನಾ ಎಲ್ಲಿ ಅಂದಲ್ಲ ಗರು ಸುಮ್ಮನೆ
ಮುಂಜಳೆ ಬೆಳಗ್ಗೆನೆ ಹಂದಿ ಅಲ್ಲ ಮ್ರ
ಬೆಳಗ್ಗೆ ಆಫರ್ ಮಾಡಿದ್ದೇನೆ ನನ್ಗೆ
ಬೆಳಗ್ಗೆ ಒಂದು ಹ ಟೈಮ್ ಎಷ್ಟ ಆಗಿತ್ ನೋಡಲ್ಲ ಬೆಳಗ್ಗೆ
ಹ್ಮ್ ಮಾಡಿದ್ದ
ಹಾ
ಸುಮ್ಮನೆ ಕಾಮೆಡಿ ಗಂದದು
ಹ ಬೆಳಗ್ಗೆ ನಿನ್ ಮಗ ಮಾತಾಡಿರ್ಬೋದು
ಓ
ಹಾ ಹಾ
ಇಲ್ಲ ಗುರು ನಾ ಹಾಸ್ಟೆಲ್ ಇರೋದು ಹಾಸ್ಟೆಲ್ ಮಗ ಹೆಂಡ ಎಲ್ಲಿ ಕಾಕೊಂಡ್ ಬಂದಿರ್ತಾ ಅದ್ರಲ್ಲಿ ಮದ್ವೆ ಬೇರೆ ಆಲ್ಲ ಅಗೆ
ಹ ಮದೇ ಆಗಿಲ್ಲ ನಾ
ತಿಂಗಳ ಗೂರು ನಾ ಇನ್ನುೂ
ಸಿಂಗಲ್ ಆದ್ರೆ ಮದುವೆಕ ಬೇಡ ಅಂತದ್ರೀ
ಮಂತಾಯಲ್ಲ
ಈಥರ ಮಂಚಿಮ ಅಾಲ ಅದಲ್ಲ ಊರಲ್ಲಿ ಇ ಹೋಗ ಕೇಳ್ಬಬೇಕಕ್ ಎರ್ಣ
ಕರಮಂಚಿ ಮ್ಯಾಲ
ಹ್ಮ
ವಾಟರ್ ಸೆಟ್ ಕರಮಂಚಿ ಬ್ರೋ
ಚಾಲಕ ಸ್ವಲ್ಪ
ಹಾ ಇದಾ ಅಲ್ಲಿ ಯಾರ ಕೊಡಲ್ಲ ಗುರು ನಮ್ಗೆ
ಹಾ ಹಾ
ಅಲ್ಲೇ ಗೌರಿ ಅಂತ ತಾನು ಒಬ್ಬವಣ ಅಣ್ಮೋಣ
ಹ್ಮ್
ಆ ಗೌಡಿ ಅಂತಾನ ನಾಕ್ ನಾಕಕ್ ಮಂದಿ ಮೆಂಟೈನ್ ಮಾಡ್ತಾನಪ್ಪಾ ಒಬರು ಪರಿಚೆ ಮಾಡಿ ಕೊಡಲ್ಲ
ಹೌದಾನ
ಹಾ ನಾ ಕಂಜಿ ಮೆಟನ್ ಮಾಡ್ತನ ಇವತ್ತಿನಿ ಹೇಳಪ್ಪ ಪ್ಪಾ ಇನಿಗೆ ನಮ್ಮ್ ಅವ್ರ ದೋಸ್ತ್ ಯಾರನ್ನ ಇರ್ತಾರ ಅಂತನಲ ಹ ಎಂತ ಒಂದ್ ದಿವಸ ಗಪ್ಪಾಯಿ ಬಿಡ್ತ ನೋಣಣವ
ಯಾವಾಗ ಹೇಳಿದ್ದಿ
ಏ ಹೇಳಿದ್ನಪ್ಪಾ ತಾಯಿ ಕೊಟಿ ಕರ್ಕೊಂಡ್ ಹೋಗಿದ್ದ ಒಂದ್ಸಲ
ತಾಯಿ ಕಡ ಯ
ಅಲ್ಲ ಅದ ಯಾವ್ದ ಮನ್ಯ ಆಳ್ಕನ ಕರ್ಕೊಂಡ್ ಹೋಗಿದ್ನಪ್ಪ ಅವಾಗಜಿನಿ ಪಾಯಿ ಪಂತ ಪಾನಿ ಪರಿತಿನಾಗ
ಹ್ಮ್
ಏ ಆಯ್ತ ಆಯ್ತ ತಗೊಂಡ ಅಣ್ಣ ಏನ್ ಒಳ್ಳಿ ತೆಜಾಗಿ ನೋ
ನಾನು ಒಬ್ಬ ವಿಕಾಸ ಅಂತಿದ್ದು ಅವ ಹೇಳಿದ್ದೆ
ಹಾ
ನ್ ಎದ್ರಗನಲ್ರ ಅವನು ಗಪ್ಪ ಆಗ್ಯನದ ಅವಗ ಏನ್ ಮಾಡುವ ಕೇಳ
ಹ ಯಾರಣಾ ವಿಕೋಶ ಎಲ್ಲಿತ್ತನ್ ಹೇಳವ
ಹಾ ಸುಪ್ರ ಅಷ್ಟಂದದಾಗಿರ್ತೇ ನಾವ ಅವ ಎಷ್ಟಲ್ಲ ಒ ರೂಮ್ಗೆ ಮೇಲ್ಲ ಅವ ಹ್ಮ
ಹಓ ಯಾವತನ್ ಬೇಕಿದಾರ
ಹ್ಮ ಇ ಕಸ ಅಂತೇಳ ಯಾವಳ್ತಾರೆ ತಾಲ ತಾಲಕ್ ಸರ್ಪ ಯ ತೀರ ಅದಂತೇಳ
ಎಲ್ಲಾರೂ ತಾರಸಾಪುರ್ ಜಿಲ್ಲೆ ಆದ್ಗೇರೋಣ ಇಲ್ಲಿ ಮಂದಿ
ತಾಲ್ಲೂಕ್ ಸ್ವಲ್ಪ ಜಿಲ್ಲೆ ಆದತರಿ ಸೈಕಲ್ ನೋ ಉನ್ನಾಳಂತದ್ರ ಒಂತಾರ
ಹ ಅದು ಟ್ರೈ ಮಾಡಲ್ಲಣ ಮಾಡಮ್ಮ
ಹ್ಮ
ಸಿಗಲ ಸಿಗಲ ಆಮ
ಕೇಳೋ ಹೇಳ್ತಾರೆ
ಹಾ ಹಾ
ಏನ್ ಮಾಡಕತಿ
ಏನೇಣ ಸುಮನೆ ಅಡ್ಡಾಗಿದ್ದೆ
ಹ್ಮ್
ನೀವ್ ಹೊಲ್ದಲ್ಲ ಇದ್ರಂದ್ರಲ್ಲ
ಹ
ಹ್ಮ ಹ್ಮ್ ಹ್ಮ್
ಒಲ್ಲ್ಲಿ ಹತ್ತಿ ಬಿಡ್ಸಕತದೆ
ಹತ್ತಿ ಬಂದಯ್ತಾ ಇಷ್ಟ ದೊಡ
ಹಾ
ಅಬ ಅದಕ್ಕೆ ಎಣ್ಣೆ ಯಾವ ಕುಡಿದ್ರಿ ಯಾವಾಗಿಲ್ಲ
ಎಲ್ಲ ಎಣ್ಣೆ ಗೊಬ್ಬರ ಎಲ್ಲ ಮುಗ್ದಯಸೋದು ಅಕ್ಕಿ ಬಿಡಸೋದು ಮಾರೋದು
ಹ
ಹ್ಮ
ಅಷ್ಟು ಬೇಗನಾ
ಹಾ
ಅಷ್ಟು ಬೇಗಾನ
ಹ್ಮ
ಹ ನಿಮ್ದೇ ಬಾರಿ ಎಲ್ಲಾಗೋುದ
ನಮ್ದೇ ಬ್ರ ನಿಮ್ದೇ ಎಂತ
ನಮ್ದ ಏನ ಇಿಲ್ಲಪ್ಪಾ ನಮ್ದ ಇನ್ನ ಇವಾಗ ಹೆಂಗೆ ಮಾಡ್ದಿಲ್ಲ ಏನ ಇಲ್ಲ
ಹಾ ಸರಿ ತಗಿದ್ದೀರಾ
ಏನ ಇಲ್ಲ ಇನ್ನ ಹ್ಮ
ಮೇಲೆ ಅದಲ್ಲ ಅದೇ ಅ ನಿಮ್ಮಲ್ಲ
ಹಾ ಕಮಚಿ ಮ ಆ ಕಮಚಿ ಬಾಜು
ಮಂಿ ಬಾ ಜಾದ
ಹ್ಮ್
ಹ್ಮಞ ಹ್ಮ ತ್ತ ಬಿಡ್ಸಕೊಂತಾಳೆ ಲೇಬರ್ ಇದದ್ರ ಕಾಸ್ರಿ ನಿಮ್ ಕಡೆ
ಏ ನಮ್ ಕಡೆ ಯಾರ ಇಲ್ಲಪ್ಪ
ಆ
ನಮ ಕಡೆ ಯಾರು ಇಲ್ಲಂದ
ಇಲ್ಲಿ ಎರಳೆಾರಾರು ನಡೆತದಾನ
ಯದಕ್ಕೆ
ಅತ್ತೆ ಬಿಡುದಕ್ಕೆ
ಹತ್ತಿ ಬಿಡ್ಸೋದು ಒ ಸೊಪ್ಪು ಹತ್ತಿ ಬಿಡ್ಸಾಕ ಸದ ಬಾಳ ಆ್ಯದ
ಹಾ
ಸದ ತೈಲಕ್ಕೆ ಆಮೇಲೆ ಹತ್ತಿ ಬಿಳಿಸಬೇಕು
ಅದಿತೆ ಯಕ ಬರಲ್ಲ ಅವ್ರು ಹತ್ತೆ ಬಿಡ್ಸಾಕ್ ಬರ್ತಾರ ಆತರವಲ್ಲ
ಮತ್ತೆ ಮತ್ತೆ ಅತ್ತಿ ಬಿಡ್ಸತ್ತನ ಸದಗ ಎಲ್ಲಾ ತಗ್ಬ ಬಿಡ್ತಾರ ಅದಕ ಮ ಅದ ಸದಿ ತೆಗಿಲಕ್ಕ
ಹ ಸತ್ಯಗ್ ಬರಲ್ಲಪ್ಪಾ
ಹ್ಮ್ ಇಲ್ಲಿ ಬೇಕಾಯ್ತು ಅದ್ಕ ಲೇಬರ್
ಯಾರ ಹೊಲಕ್ಕ
ಇಲ್ಲ ಹಂಗೆ ತಾಲೂಕ್ ಸರಪುರ್ ಜಿಲ್ಲೆ ಯಾದಗಿರಿ ನಾಳೆ ಬೇಕ ಅದ
ಅದೇ ಯಾರ್ ಮನೆಯ ಪಾ ಇಂತರ್ ಮನಿ ಅಂತ ಇರುತ್ತಲ್ಲ.
ಹಣಮತ್ ಒಂದ್ ಮನೆ ಆಲ್ಲ ಮನೆಗ್ ಬೇಕಾಯದ
ಡೈರೆಕ್ಟ್ ಆಗಿ ಹೇಳ್ಬಿಡೋಣ
ನಮ್ಮೂರ ನಿಮ್ಮೂ ನಿಮ್ಗೆ ಹೆಂಗ ಪರಿಚಯ ಇರ್ತಾರ ಅವ್ರ
ಏ ಇನ್ ಪರಿಚಯ ಎಲ್ಲಾನ ಎಲ್ಲಾ
ಹಾ
ನಮ್ಮೂರ ಯ್ದಂಗ ಅದ
ನಿಮ್ಮೂರ ಅನೇದು ಹಾ ಹಾ ದೇವಸೌಕರ ಅವ ರೀ ದೇವಸೌಕರ್ ಅಂದ ಇಲ್ಲ
ನೀ ಯಾವ ರೀತಿ ಹೋಗಿ ಹೋಲಕ್ಕ ಹ ಅವ್ರೇನ್ ನೋಡು ಅವಾಗ ಸಾಹಕಾರಇದ್ವಿ ನಾವು
ಹಾ ಅವನನ್ನು
ಹಾ
ಹೌದನು ಯಾವರು ಅವಂದು ಇವ್ರು ಕುರಿಯರು ಅಂತ ತುಮಕುರ್ ಜಿಲ್ಲೆ ಹಾ ಹಾ ಹ ಮನಗೆ ಕಾಯಾಕಾಯ ಮಾಡ್ತಾರೆೋ ಗಂಟ ಐವತ್ತೆರಡು ಹದಿನಾರು ಹ ಮಾಡನು ಹ್ಮ ಮತ್ತ ಎಲ್ಲ ಆರಾಮಲ್ಲ ಸಾ ಹಾ ಆರಾಮಾಲ
ಹೇ ಅರಾಮ್ ಬೆಂಕಿ ಚಿಂದಿ ಚಿತ್ರನ್ನಾ ನೀವು
ನಾವು ಒ ಸ್ವಲ್ ಆರಾಮೇ ಇಲ್ಲ ನಂಗೂನೂ ಸ್ವಲ್ಪ
ಏನಾಗಿತ್ತ
ಆ
ಏನಾಗಿತಿ ಅಂತದ್ ಬರ್ಬಾರ್ದ ನೀನ್ಗ
ಅದಿದ್ರ ಸರಿಯಾಗಿ ಆರಾಮಿಲ್ಲ.
ಸರ
ಸಿಂಗಲ್ ಸೆಲೆಕ್ಟ್
ಹೌದ
ಹಾ
ಆಯ್ತ ಆಯ್ತ ನೀ ಎಲ್ಲಿದ್ ಬಿಡು ನಂಗ್ ಫೋನ್ ಬರೋದ ಬರಂ ಇದ್ದೀನಿ ನಾನ ಆಮೇಲ್ ಮಾಡ್ತೇನೆ.
ಮೂರು ಮೂರು
ಹ್ಮ್